ಕಪ್ಲಿಟ
ಹ ಹ ನೀ ಮಾಡ್ ಬಿಟ್ಟು ಸಿ
ಸಬಸ್
ಹ
ಯಾರೋ ಯಾರೋ ಗೀಚಿ ಯೋದಾ ಕಾಲಜರ್ಷ ಭ ಓಪನ್ಗೋಯ್ತು ರವಿ ಇಬ್ರಗೂ ಮಾಡವು ಹ್ಮ್ ಬತ್ತು ಬ ಬಸ್ಪಂಗ ಹ ಚ ಜಗ್ಗಣ ಬಸ ನಮ್ದು ಜಗನ್ನ ಜಗನ್ನ ಜಗನ್ನಾ ಜಗನ್ನ ಜಗನ್ನ ರಗ ಲ ಳ
ಯು ಮಾಡಲ
ಹಾ ಪ್ರೀತಿ ಹಾ ಚಿತ್ರ್ರನಾ ತಿಂಬಿಟ್ಟು ಫನ್ ಯೂಸ್ ಮಾದುರೆ ಹುಚ್ಚು ಇಡ್ಕತೆ
ಹ ಇ ಆ ಕಂತ ಇಬ್ರು ಬಸ್ ಸ್ಟ್ಯಾಂಡ್ ಕೆಲ್ಲ ಮಾತಾಡ್ತಿರು ಇಬ್ರುಫೋನ್ ನೋ ಮಜ ಮಾತಾ ಹೋಗುದು
ಈ ಅರ್ಧ ಮಂದ ಫೋನ್ ಕೊಟ್ಬಿಡ್ಬರಾಗದ್ ಕಡೆ ಅರ್ಧವೇ
ಒಂದ್ ರೂಪಾಯ ಕೊಡ್ ಐನೂರ ಕಾಲ ಹೋಗದ ಬಪ್ಪ ಕನ ಗಡ ಅ ಕ ಮಾಡ್ತಾಳ್ಳ ಚ ಆಗ ಸಿದ್ದ ಏನ್ ಮೇಡಮ್ ಊಟ ಹೋಗಾರ ಏನಿಲ್ಲ ಅ ಲ್ಲಲ್ಲ
ವಾಸ್ತು ಕ್ಯಾಪಿಸಸ್
ಹಸಸ ತಿನ್ಕೊಳ್ಳೋದು ನ ಮುಗದಲ್ಲಿ ಒಂದು ಒಂದು
ಜೀವಡ್ ಸ್ಕೂಲ್ ಬಿಡ್ತ ಊಟಕ
ಅಲ್ಲ ದೇವಪಿಗೆಡ್ಲಿಕ್ಕೆ ಅಮೇಲ
ಸರ್ ಗಳು ಏನಂತ ಹೇಳಾರಂತಂದ್ರ ಹೋಗಿ ಬೇಕ ಬಂದು ನಿಮ್ಗೆ ಹೊಟ್ಟಷ್ಟದ ಊಟ ಮಾಡ್ಕೋಗ ಏಂತ ಅಂದಾರ ಅದ್ ಸುಮ್ನೆ ಹೋಗೋದು ಊಟ ಮಾಡಕೊಳ್ಳೋದು ಅಲ್ಲೇ ಮೊಟ್ಟೆ ಇಟೇಸ್ಕ ತಿನ್ಕೊಂಡು ಹಐಕೊತ ಬರದು ಏನಾರು ಹೋಟ್ಲ್ ತಗದಿತಿತ್ತು ಅಂತಂದ್ರ ಹೋಟ್ಲ್ ಹೋಗಿ ಊಟ ಮಾಡ್ಕ ಬರ್ತಿರದ
ಹ್ಮ್
ಮಾಂಗಮಂಗಗಳೂರ ದೇವಸ್ಥಾನ
ಓಹೋ ಹ ಹ ಒಳ್ಳೆ ಚಾನ್ಸು ಒಳ್ಳೆ ಊಟ
ಅದ ಲೇಟ್ ಆಗೋಯ್ತ್ ತಕೊಂಡ್ರಿ ಬರಕಂಟ ಅಂದ್ರ ನಾವು ಒಂದ್ ಗಂಟೆ ಬಿಡ್ತಾರಾ
ಚಂಗೋಳ ಕೊಟೆಗೆ
ಏಳದ ಕೇಳ ಒಂದ್ ಗಂಟೆಗೆ ಬಿಡ್ತಾರ ಒಂದು ಮೂವತ್ಿಗೆಲ್ಲ ಕಾಲೇಜ್ಲಿ ಇರ್ಬೇಕು
ಆ ಅಲ್ಲಿ ಊಟ ಕೊಡದು ಲೇಟ್ ಆಗಯತ
ಹಾ ಬಸಪತ್ತು ಬಸ್ಪತ್ತು
ಎಲ್ಲೂಡ ಬಾಸರ್ ಇತ್ತಾಗ ಸ್ರ್ಪರ್ತ ಹಾ
ಹ ಹ್ಮ
ಏನ್ ಟೈಮೇ ಐತಿರ್ ಬಡ ಟೈಮೆ ಆಯತಿಲ್ವನಾ
ಸಏ ಮಾಹತಿಲ್ವಾ ಆಯ್ತ
ಹ್ಮ
ಬಸ್ ಲ ಆಾಡಿ ಸುಮ ಕಂಡಕ್ಟರ್ ಮಾತ ಹಾ ಮೇ ಹ ಪೇಸ್ಕ್ಲ್ಲ ಹತಿದ ಆಮೇಲೆ ಅ ಅಲ್ಲ ಏನ್ ಮಾಡ್ದ ಅವಕ ಸಮಯ
ಕಾಲ್ ಕಂಪ್ಲೀಟ್ ಮಾಡ್ತಾವೆ ನೀನ್ ನಿ್ ಕಾಲ್ ಮಾಡ್ತೀವ ಎಂತಂದ್ರ ಬೇಡ ಅಂತ ನೀನು ನ ಮೊಬೈಲ್ ಚಾರ್ಜ ಹ ಚಾರ್ಜಲ್ಲ ಮಟ ಯಾರೋ ಇಲ್ಲಿಬ್ರು ಮಾತಾಡ್ತಾರ ಅವರು ಮಧ್ಯಕ್ಕೆ ಹಯ್ತೀನಿ ಮಾತಾಡ್ರಪ್ಪ ನೀಗ ನೀವು ಮಾತಾಡುವ ಸು ಯಾರ್ ಮಾತಾಡ್ತಿದರ ಆಡೆ ಯಾರ್ ಮಾತಾಡ್ ದ ರಾಜವುಲೆ ಲೇಡೀಸ್ ಕೆರ್ ಕೊಡ್ರ ಹುಡ್ಗರ್ಗೆಲ್ಲಾರ ಕೊಡ್ರಪ್ಪಾ ಇದನ ಒಂದ್ ಮಾತಾಡ್ಬದು
ಹ ಎಲ್ರರಿ ಬಸ್ ಆರ ನೋಡಿದ್ದು ಬಸ್ಸೇ ಬನ್ನಿಲ್ಲ ನಾ ಇತ್ತಾಗ ಬಂದಿಕೊಂಡಿ ಬಸ್ ಬತ್ ತಂದ್ಬಿಟ್ಟು
ಅಬಟ್ಲ ಅ ಪಟ್ಲು ಒ್ ಕ್ವಾಟರ್ ಅಂತ ಕುಡತ ಅಂತ
ಹಾ ರವಿ ನಿಮ್ ಹುಡ್ಗಿ ಬಸ್ ಏಾರಕ್ಕೆ ಬಂದು ಬ್ತೇ ನಿಂತೆಲ್ಲ ಬುಕ್ ಎದಕೊಂಡು ಈ ಹುಗಿ ಬಸ್ಸ ಬ ನಿ್ ಹುಗ ಬಸ್ ರಕ್ ಬ್ಬಿಟ್ಟ ಬುಕ್ಕದತ್ ದ್ತಾ ಗೊತಲ್ಲ ಈಗ್ಲುವೇ ಇವರತೋರ್ ಇದ್ರೆ ದೇಶ ಎಲ್ಲಿಂದ ಉದ್ದಾರ ಆಗ್ತದ
ಾತ್ ಕೇಳ್ರ ಕತ್ಬಾರದಯ್ತು ಅದತ
ಅಕೌಟು ಒನ್ನ ಗಂಟಲ್ಲ ನೋಡ್ತೀನಿ ಇಗ ಆನ್ಲೈನ್ ಇಲ್ಲಿ ಅದು ಅಕೌಂಟು ನಾನ್ ನೈಟ್ ಎಲ್ಲರ ಚೆಕ್ ಮಾಡ್ತೀನಿ ಹನ್ನೆಡು ಗಂಟೆಗೆ ಒಂದ ಗಂಟಾಗ ಯಾರರ ಆನ್ಲೈನ್ ದಿನಾ ನೋಡು ನಿಂದೆ ಇರ್ತ
ನಂದು ಸಂಜೂದು
ಸಧಿದು ಸುಧಿ ಸುಧಿ ಆ ವಿವೇಕಾನಂದ ಸ್ಕೂಲ್ ಮೆಸೇಜ್ ಮಾಡ್ತಾಳಲ್ಲ ಅದ ಮೆಸೇಜ್ ಮಾಡ್ತ
ಹಾ ಹ್ಮ್
ಹ ಪುನಃ ಬೆಳಗಾನ ಆನ್ಲೈನ್ ಇರ್ತಾವ ಬೋಡ್ಡೆ ಹೈಕ ಬೆಳಗಾನಾ ಆನ್ಲೈನ್ ಅನ್ೂಲ್ ಒಂದಪರ್ ತುಂಬ ತಳ್ರ ಬರಿ
ಓ ಎಲ್ರಿಗೂ ಆ ಇನ್ಸ್ಟಾಗ್ರಾಮ್ಲ್ಲಿ ಫೋನ್ ನೋ ಬೋಗತೀನಿ
ಹಾ ನೈಟೈ ಮೆಸೇಜ್ ಹಾಕ್ ಬುಡಬೇಕು ನೀನು
ಹಾ
ಹಾ
ಒಂದ್ ವಿಡಿಯೋ ಸೇವ್ ಮಾಡಿ ಮಡಿಕಂದಿನಿ
ಹಾ
ತಿಕ್ಕ ಮುಚ್ಕೊಂಡು ಮಲ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಮಕ್ಳಿ ಹರದು ಹನ್ನೆರಡು ಮಾಡಿಬಿಡುತ್ತೀನಿ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ಆಮೇಲೆ ಯಾರಾರ್ ಇದಾರೆ ಅವರೆಲ್ಲರಿಗೂ ಕಳಿಸಿ
ಹ ಸರಿ ಇವತ್ತು ಪಾಯದಮ್ ಕೊಡ್ತೀನಿ ಮಾತಾಡು
ಹಲೋ ಯಾರೋ ಹ ಹುಚ್ಚ ಸೂಳೇಮಗನೆ ಯಾಕ
ಮೊಕ್ಕನ ಮಳಗ ಈ ಮೊಕ್ಕನದ ಮಡಗ
ಚೂ ಕುಶ್ಯಟಲ್ ಅವನ್ಯಾವನೋ ಹಲೋ ಹಾ ಯಾ ಕೂಡ
ಯೇ ಯಾಲ್ಲಿಲೋ
ಹಾ
ಹಾ ಕೊಟ್ಟೆ ಮಾಡಟಗ ಈಗ
ದೆರತಾನಕೊಡ್ತೀನಿ
ಏ ಬಾರ ಕೊತ್ತ ಕುೂತದ ಮ ಅವನು ತಮ್ಮೇಲೆದು ಆಕೋ ಪ್ರಾಣಿಗಳು ತಗೊಂಡಕಳಕಿಲ್ಲ ರವಿ ಓ ರವಿ ಪ್ರಾಣಿಗಳ್ಸಕೊಂಡ್ಕಳಕಿಲ್ಲ ದುಡ್ಡು ಬರ್ಲಮೇಲೆ
ಮೂರ್ ನಿಮಿಸ್ ಆದ ಹಲೋ
ಹಾ ಪ್ರಾಣಿಗೊಳ್ ತೊಂಡ್ ಕಳಕಿಲ್ಲ ನಿವಗೆ ಆಮೇಲೆ ಅದು ದುಡ್ಡೇ ಬರ್ಲ ಆಮೇಲ ದುಡ್ ಬರ್ಲ ಆಮೇಲ
ಮನ ಗ ರಾಳಿಗಳ ಅಕ್ಕಪಕ್ಕ ಅವಲ್ಲ ಹಾ ಹ್ಮ್
ಜೋವಿ ಆಗತಿ ಬಸರ್ತಿ ನೀ
ಏನೋ ಮಾಡಪ್ಪ ಹೇಳ ಪಲಗೆ ಹಲೋ ಹಾ ಹಾ ಸರಿ ಚಂಡಿನ್ದಿಂದ ಬಾ ಮ ಹ್ಮ ಹ್ಮ್ ಹ್ಮ್ ಹ್ಮ ಹ್ಮ್ಮ ಎಲ್ಲಾ ಹ
ಹ
ಬ ಬ
ಕೇಣ ನ ಸಾಯಂಕಾಲ ಬರ ಆರ್ನಿ ಬಡುವದು ನ ಬರ್ಲ್ಲ ಕರ್ಸಿಗ ಅವ್ ಜೊತೆ ಕನ್ಕಡ್ಲಿ ಬೇಕಾದ್ರ ಬಸ್ ಸ್ಟ್ಯಾಂಡ್ಲ್ಲ
ಳ
ನಾ
ಕರ್ಮೀನ
ಹೌ ನಾನು ಒತಾ ಇನ್ನ ಕೊ ಕಿಣ ಮಟ್ಟ ಆ ಸಿೊಂಡಂದು ಸಂದವ ಮಟ್ಟ ಕ ಸಿ ನಬ ಕ ಹ ಟ್ರ ನ್ ಹಾಕ್ಸ ಕಡ ಯಾರು ಯಾರು ಜಾಸ್ತಿ ಮಾತಾ ಮಾತತ ಅ ನಾ ನಾಗಸೀರ್ ಮಾಂದ್ರೆ ಏನೇ ಆದ್ರು ನಾವವು ನಾಸಿ ನೋಡ್ಸ್ ಬರ್ತನ ಒಪ್ಪ ಬರದಿಲ್ಲ್ರೆ ಎರರು ಬರ್ದಿಲ್ಲ ಮು ಹ ಹಂಗೆು ಹ ಹೋಗ್ಬೇಕಡ ಹೊನ ಮ ಹ ನಿಮ್ಮ ಫೋಟೋ ಕ ಏನಾದಾರು ಮಾಡ್ಬ ಆತು ಬಡ ಹ ಯಂದ್ರಲ್ಲಮ್ಮ ನಾನ್ ಹ ಕರನ ಹ
ಹೌದಾ
ಇಯ ಇಯೆ ಮಾಡಿದೆ ಪಚತ್ರ ವರ್ಷ ಹತ್ತು ರೂಪಾಯಾಯ ಎಲ್ಲ ಸಂಕ್ರಾಮಣತಿ ತಿನಿ ಗ್ಯಾಸ್ ಕಡ ರಂಬದದು ರಪ ಫೋನ್ ಮರ ಎಂಬತ್ತೈದು ರೂಪಾಯಿ ಕ್ಯಾಶ್ ಬ ನೂರ ಹನ್ನೊಂದು ರೂಪಾಯಿ ಮಾಡಿದೆಪ್ಪಾ ನ ಾ ಒತ್ತು ರೂಪಾಯಿ ಬಂದೇವ ಮೂರು ರೂಪಾಯಿ ಒಂದು ಲಕ್ಷ ಎಂಟನೂರ ಐವತ್ತೊ ಹದ